ಹಲೋ ಹಲೋ ಹಲೋ.
ಕಾದರಣ್ಣ ಏನಂದಿ. ಅಯ್ಯೋ ಏನ್ ಕಳು ಮಾಡಾತಿರಿ.
ಕಳು ಮಾಡಿಂದಪ್ಪ.
ಹೊಲಕ್ ಹೋಗಿರಂದ್ರ ಏನ ಕಳು ಮಾಡಕ ಹೋಗರ್ತೀರಲ್ಲಿ. ಅಲ್ಲಿ ಹೋಗಿಳ ಕಳು ಮಾಡಾಕಡ್ತೀನಿ.
ನಿಮ್ಮಗ ಕಳು ಮಾಡಾಗಿಲ್ಲಪ್ಪಾ ನಿಮಗೇನಅಪ್ಪ ಉಡಿಯರಿ ಇದಾರ ಮಾತಾಡಕಂತ ಕುಂದಿರ್ತರ.
ಹುಡಗಿಗೂಡ ಮಾತಾಡ್ಕೋತ ಕುಂದ್ರಕ್ ಬಂದೆ ನ ಇಲ್ಲಿ ಮನೆಯಾಗ ಮಾತಾಡುವುದು ಮತ ಬೈತಾರಂತ.
ಅತ ನೀ ಹಾಸ್ಟೆಲ್ಲ ದಾಗ ಕುಂತ ಬಿಟ್ಟ ಹುಡುಗಿ ಜೊತೆ ಮಾತಾಡ ಟೈಮ್ ಸಿಗ್ತತ್ತ.
ನೀ ಹೋಗಿಲ್ಲಲೋ ಮರಾಯ. ನೀ ಹೋಗಿಯಲ್ಲ ಯಾರ ಹತ್ರ ಹೋಗ್ಲಿಲ್ಲ ನಾ ಯಾರ ತೆಲಿ ತಿನ್ನೋರ ಇಲ್ಲ ನಮ್ಗ.
ಈತಾಗ ಹೋಗ್ರಿ ಅಂತಾರ.
ಇದ್ದಾಗ ಗೊತ್ತಾಗಲ್ಲ ನೋಡ ಎಲ್ಲಾರದಾಗ ಗೊತ್ತಾಗತ್ತೆ. ಇರ್ಲಾದಾಗ ಗೊತ್ತಾಗುತ್ತೋ ಇದ್ದಾಗ ಗೊತ್ತಾಗಾಕಿಲ್ಲ.
ಇರಲಾರದಾಗ ಗೊತ್ತಾಗತ ಅಣ್ಣಇದ್ದಾಗ ಅಲ್ಲ ಅದ ಮತ ಹೋಗ ಹೋಗ ಅಂತಿ ಸಿಟ್ಟಿಗೇರಿ ಹೊಗ್ಬಿಟ್ರೆ. ಹೋಗಿ ಬಿಡ್ತೀವಪ್ಪ ಬ್ಯಾಸ್ರ ನವ ಮೈಲ್ ಅಂದ್ರೆ. ಹುಡಿ ಜೊತೆ ಮಾತಾಡುಹೊತ್ನ್ಯಾಗ ಅಂತಾರಪ್ಪ ನೀವು. ನೀ ನನ್ನ ಮಗ ಹಡಸಿಮಗಾ ಹೋಗಿ ಇವರ ಹುಡುಗಿ ಜೊತೆ ಆರಾಮ್ಸ ಮಾತಾಡ್ತೀವಿ. ಏನ್ ಲವ್ ನ ಪಟ್ ಕಳಿಸಿದ್ರಿ ಲವ್ ಅಂತೆ.
ನಾನೇನ್ ಹೊಂಟಿಲಪ್ಪ.
ಹ ಬಂಡಿ ಕೊ ಕೊಯ್
ತ್ತ
ಮೊನ್ನೆ ಹುಡಗಿನ್ ಕರ್ಕೊಂಡು ಅಂಬೂಲಿಗಾಟಿಗೆ.
ನನ ಒ ಸ್ಪ
ಹಾ ಮ ಕೇಳಿದ್ರೆ ಯಾವ್ದ್ ಹೋಗಿಲ್ಲ ಅಂತಾನ
ಹ್ಮ ಇ ಬಂದ
ಬಂದೇನಲ್ಲ ಅಲ್ಲಿ ಹಾಸ್ಟೆಲಿಗೆ
ಹಾವ ಬದಲ ಹದಾ ಗೊತ್ತಾಗಿತ್ತು ನಂಗ ಮನ್ ಮೂಲಗ್ ಹತ್ತ ಗೊತ್ತಾಗಿತ್ತು
ಹ್ಮ
ಆಯಕೆ ನಿವಂತ ಹುಡುಗಿ ಕರ್ಕೊಂಡ್ರ ನ ಕು ಅಂತ ಅಂಬಲ್ಟ್ಟ ನೋಡ ಏ ನ ಹೇಳ ವೇಳ ಲೋ ಸ್ನಪ್ ಹಾಕಿದ್ದ ನ ಸ್ಪ್ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಹೋತನ ಹ್ ನಾತದಲ್ಲಾ ಈ ಕಡೆ ಹೋಗುವದ್ ಈ ಕಡೆ ಹೋಗ ನಂಗೆ ಗೊತ್ತಾಯ್ತು
ಹ್ಮ್ ನನಗ್ ಮಗ ಕೇಳಿದ್ರೆ ಹೋಗಿಲ್ಲ ಅಂತ ನಿನ್ ಯಾನ್ನ್ ಮಕ್ ಹೇಳ್ರಿ ಚತಂತನ
ಹ್ಮ್ ನೋಡಿ ಹಿಂಗೆ ಮಾಡ್ತಾರ ನೋಡು ಹೆಸರ್ ಎನಣ್ಣ
ಹೆಸರೇ ಗೊತ್ತಿಲ್ಲ ಅದು ಕಾಲೇಜದಾಗಿದ್ರೆ ಸಿಗ್ತಿತ್ತು
ಹ್ಮ
ಹ ಗುಲ್ಬರ್ಗ್
ಹ್ಮ್ ದೂರಲ್ಲಿದ್ದ ಇರ್ತಿವ ನಾವು
ಹಲ್ಲ ಇದು ಬರಗಟ್ಟ ಕೇಳಿರ್ತತೆ ಅದ ನರ್ಸಿಂಗ್ ಅದ ಬರ ಬರಗಟ್ಟಿ ನಿಂತಿರ್ತತೆ
ಹ ಾನ ಹಟ್ ಬಸವ್ಣ ಹಲ್ಡಾಕಲ್ಲಿ ಹ್ಮ ನರ್ಸಿಂಗಕೊಂಡ ಅಂದಾಗ ಆಯ್ತಿವ ಈಗಾದ್ರೆ ಹ
ಹುಡುಗಿ ಇದಾಳ ಹಾ
ಮತ್ತೊಂದು ಕೊಡ ಈಗ ಮತ್ತೊಂದು ಬೇಕತ್ತಂಗೆ
ಅಯದ ಅಲ್ಲಿ ಬೇಕಂತ ಕೇಳಣ್ಣ ಮೆಜೆಸ್ಟಿಕ್ ಬಾ ಅನ್ನು
ಹೇ ಖಾದರ್ ಅಣ್ಣ ಬಾ ಬಸವಣ್ಣ ಖಾದರ್ ಅಣ್ಣನ ಬಾ ಅನ್ನು
ನಾ ಯಾಕ್ ಬರ್ಬೇಕಪ್ಪ ಹ ನಂಬರ್ ಕೊಟ್ಟನೋಡಪ್ಪ ಆತಾಗ ಹಚ್ ಕೇಳವಲ್ಲ ಗಂಡಸಲ್ಲತ್ತ
ಿನ
ಹ್ಮ
ಇದನ ಹೆಂಗೆ ಆಕಾವ್ನೆ
ಇದು ಹೊರಗಿದ್ದು ದೂರ್ ಇರ್ತತ್ತ
ಹಾ ಹಾ
ಸಮೀಪ ಇದ್ದು ಕೇಳಕ್ ಅಂದತತ್ತ
ಫೋಟೋ ಶೂಟಿಂಗ್ ಮಾಡಾರ ನೋಡ ಅವರು ಕಲಸೋಗಿ ಅಲ್ಲಾನ
ಹಾ ಹಾ
ಈ ಮೊನ್ನೆ ಹುಡ್ಗಿ ಕರ್ಕೊಂಡೋಗ ಹ ಹುಡ್ಗಿ ಕರ್ಕ್ಯ ಅಲ್ವ ನಾಮ್ ಊರಿಗೆ ಹುಡುಗಿ ಕರ್ಕೊಂಡ್ ಹೋಗಿದನ ಹಲೋ ಹಲೋ
ಹಲೋ
ಹೇ ಮಾತಾಡಬ
ನೀನ್ ಕಿವೇತ್ ತು್ಣ ಇಟ್ಂಡಿ ಕೆಳ್ಸಿ ಅ ಬ್ಯಸ
ಹೇ ನೋಡ್ ಕಾರಣ
ಹೇಳಪ್ಪಾ
ಹಲೋ
ಹಲೋ
ಹ ಏನ್ ಲೆ ಎಲ್ಲರು ಹಂಗೆ ಕಾಕನ ಹಂಗೆ ಅನಕತ್ತನ ಮಾಂತಪ್ಪ ಹೇಳಿ ಮಾಂತಾಪ್ಪನ ಹಂಗೆ ಅನಕತ ನಾ ಊರಿಗೆಗ್ ಹೋದ ಿಗೆಂಗ ಅಂತರಲ್ಲ ಹುಡ್ಗಿ ಕರ್ಕೊಂಡು ಹೋಗಿ ಅಂತ ಎಲ್ಲ ಹೇಳಾತಾರ ಸಾವಿಗೆ
ಎಲ್ಲಾರ
ಅಲ್ಲ ನಾ ಇಲ್ಲಿ ಹೋಗನ್ಲಿಕ್ಕ ಅದಾರ ಹೋದ್ರು ನಿನ್ಗ್ಗೆ ಹೇಳಿ ಗೊತ್ತಿಲ್ಲ ನಾನ್ ಹೇಳತೀನಿ
ಮತ್ತೆ ಕಾಕಂದಪ್ಪ
ಕಾಕ ಎಲ್ಲಿ ಅಂತರ್ಲೇ ನಾ ಎಲ್ಲಿ ಹೋಗೀಿನಿ ಏನಾರ ನಾನು ಹೋಗಿದ್ದ ಸ್ನ್ಯಾಪ್ ಹಾಕಿರ್ತೀನಾ ಎಲ್ಲಿ ಹೋದ್ರನು
ಮತ್ತೆ ಆಕೆ ಎಂತೆಲ್ಲ ಸ್ನಾಪುವ
ಹ ಸ್ನ್ಯಾಪ್ ಹಕ್ ಯಾರಿಗ ಹಾಕಿ ನಾನು ಯ ಏನ್ ಕಾಕಾ ನೋಡಣ ಕೇಳ ಎಲ್ಲಿ ಹೋಗಿನ ಅನ್ನದ್ ಕೇಳ ಎ ಹಾ ನಾ ಅಲ್ಲಿಗ್ ಹೋಗೇ ಇಲ್ರಿ ಇನ್ನ ಹೋಗೇ ಇಲ್ ಹೆಂಗ ೈತೆ ಅನ್ನ ನೋಡಿಲ್ಲದು
ಸ್ನಾಪ್ ಚಾಟ್ ಆಾಕ್ಸ್ಲಾ ಇದಾ
ಹಾ ಆಕ್ ನನಗೆ ಆಾಕ್
ಪೋನ ಚಾಕ್ಸ್ ತಲ್ಲ
ಹ ಹಾಕ್ಸು ನಾಾವ ಆದರು ಹೋಗಿಿನಂತ ಹೇಳ್ ಯಾವ ಹುಡ್ಗಿ ಕರ್ೊಂಡ ಹೋಗ್ಲಿ ನಾ ಹ ಸಟ್ ಮಾಡ ಮೇಗನ್ ಸಟ್ ಮಾಡ್ಕೊಡ್ೆ
ಮೇಗ ನಂಬ ಕೊಚ್ಚಿ
ನಂಬರ್ ಕೊಟ್ಟಿಲ್ಲ ಸುಮ್ನೆ ಇವತ್ತು ಹೈ ಅಂತ ಹಾಕಲಾ ಮಸಾಜ್ ಹ
ಹ
ಹೈ ಅಂತ ಹಾಕಲಾ
ಹಾಕು ಹೌಡು ನಿನ್ ಯಾರ್ ಬ್ಯಾಡ ಅಂದಾರ ಹೇಳು
ನೀ ಹೇಳ್ಬಕ್ಲ ಒಂದ್ ಮಾತ್ ಹೇಳಿದ ಅಂದ ನಡಿತೈತಿ ಏನ ಹೇಳುದಲ್ಲ ಬಿದಿಲ್ಲ ಹಿಂಗ ನಮ್ಮ ಹುಡ್ಗ ನೀನ್ ಬಾಳ್ ಕೇಕತಿದ್ ನ ಒಂದ್ ಸ್ೊಲ್ಪ ಹಿಂಗ ಹಿಂಗ್ ಅನ್ನಾಕತ್ತತಿದ್ದ ಬಟ್ ನ ಮನ ನಿನ್ಗೆ ಹೇಳಲಾಗಿದ್ದೆ ಇವ ಇವಾಗ ಬಾಳ್ ಗಂಟೆ ಬಿದ್ದಾನ ಹಂಗ ಅಂತ ಏನಾರ ಹಂಗ ಅಂದ್ರೆ ಒಂದ್ ಸ್ವಲ್ಪ ಆಕೆನು ಹೌದಾ ಅರ್ತೈತೆ ಅರ್ತೈತಪ್ಪ ನೀನೇ ಏನು ಎಲ್ಲ. ಈಗ್ನ ಆಗ್ತಿ ನೋಡ ಅಂಗಲ್ಲಿ ಾಟ ಅಂತಿಸದ್ದ ಆಕ್ತಿ ನೋಡಿ ಇದನ
ಹಾ
ಅಕ್ತಿನಿ ನೋಡ ಇದನ್ನ ಒಳ್ಳೆ ಹಿಂಗ ಆಗ್ತಿ ನೋಡಿ ಸದ ಒೆ ಅಂದ್ರೆ ಹೆಂಗಂದ್ರ ಅಂಬುಲಿ ಘಾಟ್ ಇಲ್ಲೇ ಇದ್ದ ಹಾಕ್ತಿ ನೋಡದ ಸದ್ಯ ಆಗ್ತೀನಿ ನೋಡು ಹಾ ಹಲೋ ಹಲೋ
ಹೇಳಲೇ.
ಹೇಳ
ಮತ್ತೆ ಹಾಕಿನಲ್ಲ ಫೋಟ ಹಾಕಿ ನೋಡ ಕಾಕ.
ಎಲ್ಲಿಗೆ ಹೋಗಿಲ್ಲ.
ಹಾ
ಅವಲ್ಲಟ್ಟಂಗ ನಾನ ಮಾಡ ನನಗ ಹಾಕಿದಲ್ಲ.
ಹ ನನ ಇಲ್ಲದ ಮಾಡಿಕಳಸಪ್ಪ.
ನಾನೇ ಆಕ್ತನ ನೋಡಂಗ ನೀವ ಹೇಳ್ದಂಗ.
ಇದು ಹಿಮಾಚಲ ಪ್ರದೇಶಕ್ಕೆ ಹಯ್ದು ಒಂದು.
ನಿಮ್ಮನ್ ಬಟ್ಟ ಎಲ್ಲಿಗೆ ಹೋಗಕ್ ನಾನು ಮನ್ಸಿನೂ ಬರ್ಲ.
ಟೋಯಪ್.
ನಿ ಬುಟ್ಟಿ ಎಲ್ಲಿಗೋಗ್ಲಿ ಹೇಳೋಗ್ತಿನಾ.
ಲಾಟೂ ಗೆ ಬೂಟೆ ಹೊ ಲಾ
ಹೇಳಾರ ಎಲ್ಲಿಗ ಹೋಗಲ್ಲ.
ಫೋಟೋ ಅಕಿನ ನೋಡ ಮತೆ.
ಮತ್ತ. ಬರ
ಹ